ಹಾ ಹೇಳಿದು
ಹ ನಾ ಚೆನ್ನಾಗಿದೀಯಾ
ಹ ನೀವು ಅಲೋ ಚೆನ್ನಾಗಿದ್ದೀರಾ ಹಾ ಮಾತಾಡ ಹಾ ಮಾತಾಡ್ತಾನ ಏ ಮಾಡಕುಂತ್ರಿ ಇಬ್ರು
ಏನೀಲ್ಲ ನೀವ ಹೇಳಬೇಕ ಆಯ್ತು ನಮ್ದು
ಅಲೋ ನಂದಾಗಿತ್ತ ನಿಂದ
ಈ ಮನೆಯಲ್ಲಲ್ಲ ಹೆಂಗಿದ್ದೇ
ಚೆನ್ನಾಗಿದ್ದಾರೆ ಬ್ರೋ ನೀವು
ಹ ಹೌದು
ಹ ಊಟ ಆಗ
ಆಗಿದ್ದನ್ನಾ ಆಗಿದೆ
ಸ್
ಮತ್ತ ಮಾಡಕ ಕುಂತೇರಿ ನೀವಾ
ಹ್ಮ್ ಏನ್ ಕಾಲೇಜ್ ಹೋಗ್ತೀರಾ ಇನ್ ಎಷ್ಟನೇದನ
ನಾನು ಟೆನ್ ನೈನ್ತ್ ಪಾಸ್ಟ್ ಪಿ ಯು ಸಿ
ಪಸ್ಟ್ ಪಿ ಯು ಸಿ ಅಣ್ಣ ಹಾ ಏನ್ ಚೂಸ್ ಮಾಡ್ಕೊಂಡಿದ್ರ ಪಾಸ್ಟ್ ಪಿ ಯು ಸಿಯಲ್ಲಿ ಏನ್ ಚೂಸ್ ಮಾಡ್ಕೊಂಡ ಏನ್ ಸೈನ್ಸ್ ಆಟ್ಸ್ ಕಮರ್ಸ ಆ ಆಟ್ಸ್ ಅಣ್ಣ
ಹ್ಮ್ ನೀವು ಹಾ ಟೆನ್ತುವ
ಹಾ
ತೊಂಬತ್ತು
ತೊಂಬತ್ತಣ
ಅದು
ನ ನಾವ ಇವಾಗ ಡಿಗ್ರಿ ಡಿಗ್ರಿ
ಹಾ ಈ ಡಿಗ್ರಿ ಎಕ್ಸಾಮ್ ನಡ್ತವಲ್ಲ ಈಗ
ಹ್ಮ
ಹಾ ಡೆಂಗಿ ತುಪ್ಪೇ ಬರ್ವತ್ತ
ಚೆನ್ನಾಗತಾ
ಅದ ಯಾವದ್ ಬು ಕ್ವಶನ್ ಪೇಪರ್
ಹ ಎ ಅಷ್ಟೇನ ಹೋದಿಲ್ ತೊಗೊ ಬೈ.
ಎಲ್ಲ ಬೆಳೆ ಹೆಂಗದೆ ನಿಮ್ ಕಡೆ?
ಕಡೆ ಹೇಳ್ಬೇಕ.
ನಮ ಕಡೆನ್ ಚಲೋ ಇದೆ.
ಏನ್ ಬಿತ್ತಿದ್ರಿ ಅಣ್ಣ ಹೊಲ್ದಾಗ್ಗ್?
ನಾವ ಈಗ ತೊಗರಿ.
ತೊಗರೆ ಆಣ
ಹ್ಮ್ ನಾವ ಅದದು ಅದ ಯಾವ್ದ ಬರ್ತ ಅಲ್ಪ ಸೂಪರ್ ಹ ಸೂಪರ್ ಹ. ಹಾಕಿವಿ ನೀವು?
ನಾವು ಟಿ ಆರ್ ಎಸ್ ಹಾಕಕತಿದ್ದೇವ್ ಅಣ್ಣಾ. ಮತ್ತ ತೊಗರಿ ಒಂದೇ ಹಾಕಿದೀರ? ಅಣ ಮತ್ತೆ ಬೇರೆ ಏನಾರ?
ತೋಗರಿ, ಹತ್ತಿ
ಹಾ
ಹಾ ಬ ಮತ್ತೆ ಹೊಲ್ಕ ಏನೇನ ಮಾಹಿತಿಯ ಮಾಡ್ಬೇಕ್ ಸ್ವಲ್ಪ. ಸ್ವಲ್ಪ್ ಎಣ್ಣೆ ಆದು ಹೇಳು ಗೊಬ್ ಬ್ರೋ
ಇಲ್ಲ ಇವಾಗ ತೊ ತೊ ತೊಗರಿ ಹಾಕಿದಿರಿ ಅದೇನ್ ಜಾಸ್ತಿ ಇದಾಗಲ್ಲ. ಹತ್ತಿನೇ ಒನ್ ಸ್ವಲ್ಪ ಇದು ಆಗುತ್ತೆ ಅಣ
ಹ್ಮ
ಅದು ತೊಗ್ ಹತ್ತಿಗೆ ಸ್ವಲ್ಪ ಅಯ್ಯೋ
ಹಾ
ಹತ್ತಿ ಸ್ವಲ್ಪ ಈಗ ಇಪ್ಪತ್ತೈದ ದಿನಗಣ ಇಡೀ ಮತ್ತೆ ಬೆಳೆ ಬರತ್ತೆ. ಅದು ಹೊಡಿಬೇಕಣ ಅದಾದ್ಮೇಲೆ ಗಿಡಗಳ ಅವು ನೋಡಕೆಸಿ ಎಣ್ಣಿ ಹೊಡಿಬೇಕು.
ಹ್ಮ ಆಕಳಾ ಯ್ ತಿಂದ
ಅದೇ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೇಕಣ.
ಹಾ ನೀವು ಹಂಗೆ ಮಾಡಿ ಬೆಳೆದಿರಿ ಅವಾ
ಹಾ ಏನ್ ಊರ್ಸಿದ್ದ ಏನ್ ಬಿತ್ತಿದ್ದಾ
ಊರ್ಷಿವಿ
ಊರ್ರ್ಸಿದ್ರಿ. ಹೌ
ನಿಮ್ ಕಡೆ ಶ್ಯಾಂಗ ಎತ್ರ ಕೆತ್ರರ
ಅಣ್ಣ
ನಮ್ ಕಡೆ ಆಡ್ತಾರೆ
ಹ ಹ
ನಿಮ್ ಕಡೆ
ನಮ್ ಕಡೆಗೆ ಮುನ್ನೂರ
ಹಾ ನಂಬಲ್ಲಿ ಅರುವೆ ಅರೆವರೆ ಶೇಂಗಾ
ಹ್ಮ ಏ ಸರ್ಕೊಂಡು ಹೋಗ್ತಾರೆ ಅ ಅಷ್ಟಗ
ತ್ರ ಅವರಿಗೆ ಸಂಘ
ಹಾ ಊಸು
ಹ ಅವ್ರಿಗೆ ಒಂದ ಯಡ್ ಕೊಡೋದ್
ಉಳಿದಿದ್ದು ತಗೊಳೋಣ
ಅವ್ರ ಬಷಾ ಕೂಡ ಬಸಿ ಅದು ಉಣತಾರ ಅಂದ್ರು ಅದನ್ನ ಎಲ್ಲಂದ ಅವರಿಗೇನು ತಿಂತಾರ ಅಂದ್ರ ಹಂಗೆ
ಹಾ ಅಣ್ಣ
ಪೆಡೆ
ಪಾಳಣ ನೋಡನಾ ನಿಂಗ ಕಡೆ
ನಿಮ್ ಕಡೆ ಹೆಂಗೆ
ನಮ್ ಕಡೆ ಪುಲಿಯಾನ
ಹ್ಮ್ ಕೂಲಿ ನಮ್ ಕಡೆ ಶಿವ್ಲಿಂಗ ಅವ್ರಂತಾರ ಆರ್ಯಾಗ ಬರ್ತ ಅವ್ರ
ಹಾ ಅಣ್ಣ ಅವರು ಮಸ್ತ್ ನಾಗ ಇರ್ತಾರಾನು
ಹಾ ಕರ್ಕ್ ಕರ್ಕ್ ಕರ್ಕ್ ಅಂತ ಇತೀರಿ ಅವರು
ಹಾ
ಹಾ ಒಂದ್ ಸ್ವಲ್ಪ ಏನು ಒಂದು ಕಾಯಿ ಬಿಡಲ್ಲದ್ರ ಹಾಗೆ
ಹ ಸ್ವಲ್ಪ
ಅಭ್ಯಾಸ ಆಯ್ತಾ ಅವರಿಗೆ ನಡೀತಾ ಕರ್ ಕರ್ ಕರ್ಗಂತ ಕೊಡ್ತಾರೆ ಅವರು
ಅಣ್ಣ ಸ್ವಲ್ಪ ಹೇಳ್ಬೇಕ ನೋಡೋಣ ನಮ್ದಂದು ಸ್ವಲ್ಪ ಹೊಲಿ
ಹ ಅದೇ ಇಲ್ಲಾಂದ್ರೆ ಮಿಷಿನ್ ಮಾಡಿ ಮಿ ಬಂದಿದ್ದಲ್ಲ ಈಗ ಕುಂಟಿ ಸಾಪರ್ಗದ ಚಂಗನರಿತ
ಕಿತ್ತದಕ್ಕೆ ಎಷ್ಟ ಕೊಡತರಣ್ಣ ಸಿಮ್ ಕಿತ್ತದ್ ಎಷ್ಟ ಕೊಡ್ತಿರಣ
ಏ ಯಾರ್ ಯಾರ ಜಾಸ್ತಿ ಚಕ್ಕಿತ್ತ ಅವ್ರಿಗೆ ಅಮೌಂಡ್ ಯಏನೂರು ಅಂಗ
ಹಾ ಹ
ಎ ಕೆತ್ರನ್ರ್ಸ್ತ್ರರ
ಕಿತ್ತರ್ಸ್ದ ಅಂತ ಹೇಳನಳ
ಹಾ ಎಷ್ಟ ಚಲಾನ ಇದು
ನಾವ ಎಷ್ಟ ಆಗಿದ್ದೀರ ಅಷ್ಟ ಮೇಲೆ
ಕ ಮರದಾನ
ಹ್ಮ್
ಹ ಅಮೌಂಟ್ ಯಾರಿ ನಿಂಬೈಲ್ ಇರ್ತದನ್ ಮನ್ಯಾಗ ಹ್ಮ್ ಶಿವಲಿಂಗ ಅವ್ರು ಚೆನ್ನಾಗ್ರ್ ಅವ್ರಗೆ ಕರ್ಸು ಬೇಕ ಈಗ ಅವಾರ್ಡ್ ಕೊಟ್ರ ಅವ್ರಿಗೆ ಎಳ್ಬೇಕಲಿ
ನೋಡ
ಹಾ ಯತಿತ್ತುಾರಿ ಹೊಡ್ ತಾಮಸ್ ಸ್ಲ್ಪ ಅವ ಜಾಸ್ತಿ ಆಯಿತ್ ಕಂಡ ಪಟ್ಟ ಕೂಡ ಇರ್ತಾರ ಅವರು ಅಂತು ಆಶೀವಾರ್ ಬಲ್ಲಿ
ತಾಷಿಕ್ ಸಾಗರ್ಣ
ಹಾಂ ಏನ್ ನಿಮ್ಗ ಒಂದು ಕಾಯಿ ಉಳ ಆದ್ರೆ ನೀವು ಏನು ಒಂದ ಕಾಯಿ ಹುಡ್ಸ್ಕೊಳ್ಸಲ ಅವ್ರ
ಹ ಹ ಜಾಸ್ತಿ ಆಯ್ತಣದು
ಜಾಸ್ತಿ ಅಂದ್ರೆ ನಿಮ್ಗ ಮ್ಯಾಗ ಮ್ಯಾಗಂದ ಹಾರ್ ಬಂದ್ರ ಮ್ಯಾಗ ಮ್ಯಗ ದಾರ್ ಕೊಡ್ತಾರೆ ಅದಕ್ಕೆ ಅವರು ಎಲಿ ಗಿಲಿ ಇಡ್ಕೊಂಡ್ ತಿರ್ಗಾಡ್ತಾರ ನೋಡ್ರಿ ಅಲ್ಲಿ ಬಗಿದ್ರಾಗ ದಿನ ಪ್ರಾಕ್ಟೀಸ್ ಮಾಡ್ತಾರ ಅವ್ರು
ಹಾಂ ಅಣ್ಣ
ಹಾ ಒಟ್ಟೆ ಸುಮ್ಕಂದ್ರ ಅಲ್ಲ ಅವ್ರ ಏನಾದ್ರರು ಒಂದು ಮಾಡ್ಬೇಕ ಇ ಇಲ್ಕಿತ್ ಮಲ್ಂತ ಗಾಡಿ ಹತ್ತಿದಾರ ನೋಡಲ್ಲಿ ಗ್ಯಾನ ಅರ್ದನ್ಗೆ ಅವ್ರು ಕಂಡಪಡಲ್ಲಿ ಬಂದರೆ ಅವರು ಅದಕಂತಲ ಅವ್ನಿ ಒಂದ್ಸಾವ್ರ ಪಾಲರ್ಸಿದ್ದಾರೆ ಅವ್ನರ್ ಅತಾಗ ನೋಡಿ
ಹಾ
ಅವಾರ್ಡ್ ಅವಾರ್ಡ್ ಅದು ಎಲ್ಲ ಕೊಟ್ಟಿದರೆ ಅವನಿಗೆ ಅರದಾಗ ಸ್ಪೀಡನಂತವ
ಹಾಂ
ಅವ್ನಿಗೆ ಹೇಳ್ಬಿಡಿ ಎಲ್ಲ ಅವನ ಸೂಡು ಗೀಡು ಎಲ್ಲ ಆರ್ದು ಕೊಟ್ಟಬಿಡ್ತಾನೆ ಓಟ್ಟಿಗೆ ಎಲ್ಲ ತಂದ್ ಕೊಡ್ತಾನೆ ಹ ಹಂಗಗೆ ಪತ್ತೆ ಹಚ್ಚಬಿಡ್ತಾನೆ ನೋಡ್ರಿ ಅವ ಹಲೋ ಹಾ ಮತ್ ಮ್ಯಾಗ್ಮೀನ್ದೆ ಅಂದ್ರೆ ಮಾಡ್ತನ ಅಷ್ಟೇ ಅಂತಂದ್ರೆ ಇನ್ ದೇಗಡನ ತೇ ಅವ್ರ್ ಸಂಘ ಅವ್ರ ಎ ಮತ್ತೆ ಏನ್ ಮಾಡಕುಂತಿರಿ
ನೀವೆ ಹೇಳ್ಬೇಕು
ಹಲೋ
ಹ ಹೇಳಣ
ಹಾ ಮತ್ತೆನ್ ಮಾಡರಕಂತ್ರ
ಅ ಹಲೋ ಅ
ಮತ್ತೇನ್ ಮಾಡ ಕುಂತೀರ
ಏನಣ್ಣ ಹೊಲ್ದಲ್ಲಿ ಮತ್ತೆ ಬೇರೆ ಶೇಂಗಾ ಗಿಂಗಾ ಹಾಕಿದೀರಾ ಏನ್ ಇಲ್ಲ
ಹ ಶಂಗ ಹಾಕವ್ ನಾ ಆರುಕ್ಕೆ ಕಿಡ್ಕೊ ಬಂದ್ ಬಿಡ್ತ ಅರ್ಯಿಗೆ
ಹ್ಮ
ಯರ್ಯಾರ ಕಿತಾರ ಅವರುರ್ತಾರ ಜಲಿ ಬಂದ್ಬಿಡ್ತಾರ ಹ್ಮ ನೀವು
ಎಲ್ಲ ಕಡೆಕರ್ಗ ಬೇರೆಯವರ ಬದ್ಕತಾರೆ
ಬರ ಲ್ಲಿ ಬಂದು ಅವರ್ಗು ಕೊಟ್ಟ ಹೋಗ್ಬ ಬಿಡ್ತಾರೆ ಬಿಸ್ಲಾಾಗಟ್ಟಿಗೆ ಹಾ ನಿಂಬಲ್ಲಿ
ನಮ್ ಕಳೆಯಲ್ಲಣಟಾಗಿ ಬರ್ತಾರೆ
ಹ್ಮ್ ಎಷ್ಟಕ್ ಬಿಡುತ್ತಾ ಆರಕ್ ಬಂದ ಹನೆಡಕ್ಕ ಇಲ್ಲ ಒಂದಕ್ಕ
ಹತ್ತಕ್ ಬರ್ತಾರ ಅಣ್ಣ
ಅದ ಇ ಹಂಗಾದ್ರೆ ಮನೆ ಮುಚ್ಚಿ ಬಿಡ್ತಾರೆ ಹಂಗಾದ್ರೆ
ನಾಲ್ಕಕ್ ಬಿಡ್ತಾರೆ
ಹ್ಮ ಇಲ್ಲ ಅಂದ್ರೆ ಬುತ್ತಿ ಕೊಟ್ಟಟ್ಬಿಡ್ಕ್ ಅರ್ಕಂದ್ ಇರ್ಕಂಡ್ ಎಲ್ಲಾ ತಂದು ಬಿಡ್ತಾರೆ
ಆ ಅಣ್ಣ
ಗೂತಿಗ್ ಕೊಟ್ಟಬ ಬಿಡಕಲ್ಲ ಆ ಕಡೆ ಆರದ್ ಬಿಡತರ ಆ ಕಡೆ
ಸಲ್ಲ
ಹ್ಮ್ ಹ್ಮ್ ಪ ಗಜಮಾ ಮಾಡಿ ಹೊಡಿ ಬಿಡ್ತಾರ
ಹ ಅಣ್ಣಾ
ಹೆಂಗಾದ್ರೆ ನ ಅದಕ್ಕೆ ಗುದ್ದಿ ಕೊಟ್ರ ಅವರು ಟಕ್ಕಸ್ ಮಾಡ್ತಾರ ಅಂತಂದೆ
ಹಾ
ಹ್ಮ್ ಮತ್ತೆ ಮಾಡೋಕ ನೀವು ಹೊರಗಡೆ ಇದ್ದೀರಾ ಕ್ರಿಕೆಟ್ ಆಡ್ತರ ಹ್ಮ ಮತ್ತೆ ನಿಮ್ದೋ ಸ ಏನ್ ಮಾಡಕ್ ಕುಂತಾರ
ಕ್ರಿಕೆಟ್ ಆಡಕ್ ಬಂದಿದ್ದವಿ ಕಡೆ ಸಾಲ ಕಡೆಗ
ಹಾ ನೀವ ಆಡ್ತರಾ
ಆಣ ನಾವು ಜಾಸ್ತಿ ವಾಲಿಬಾಲ್ ಆಡೋದು
ಹ್ಮ
ಇದರ ಕಡೆ ಜಾಸ್ತಿ ಆಡಲ್ಲ ನಾವು
ನಮ್ಮ್ ಕಡೆ ಬರೀ ಗಜ್ಮಾ ಅಂತ ಉಡುದ್ರ
ಹಳ
ಹಾ ತರಕಾರಿ ಅದ ಬಿತ್ತ ಹೊಲ್ದದಲಿ ಹಲೋ ಕಾರ ತರಕಾರಿ ಆದು ಬಿತ್ತೀವಲ್ಲಾ ಹರಿಯಾಕ ಹೋಗಬೇಕ ಈಗಾ
ಅಲೋ ಗಜಿರಿ ಮೂಲಂಗಿ ಹಾಕಿವ ಹೊಲದಲ್ಲಿ ಅದೆಲ್ಲ ಕೆಟ್ಟ ತರಬೇಕ್ ಮಾರ್ಿಕಾಡತಂದ ಎಲ್ಲಾ ಮಾರ್ಕಂದಕ್ ಮಾಡಪಾ ಬ ಎಲ್ಲಾ ಹೈರಾಣ ಆಯ್ತಪಾ ರೈತ ಮಾಲ ಅವ
ಹಾ ಆಯ್ತು ತಗೊಳಿ ಅಣ್ಣ ಮತ್ತೆ ಹಚ್ತನ್ ನಿಮ್ಗೆ ಫೋನು